ಹಲೋ ಹ್ಮ್ ಹೇಳಲ್ವಾ ನಾವ ಮೆಂತೆ ಕಡುಬ ಮಾಡ್ತಾ ಇದ್ವಿ.
ಹ್ಮ್ ಹ್ಮ್ ಸೌಂಡ ಬರತಕ್ಕದ ನೋಡ ಸೌಂಡ್. ನಾನು ತಾಲಿಪಟ್ ತಾಲಿಪಟ್ಟ.
ಮಾಡಿದ್ರ.
ತಾಲಿಪಟ್ಟು ಹ ನಿನ್ನೆ ಮಾಡಿದ. ಎಲ್ಲ ಹೋಗಿದ್ರಿ ಫೋನು ಎತ್ಲಿಲ್ಲಲ್ಲ ಸೋನು. ಇಲ್ಲ ಓದಕ್ ರಜೆ ಐತಲ್ಲ ಎಕ್ಸಾಮ್. ಹೌದೇನ ಇವರು ಬಂದಿದ್ರಂತಲ್ಲ ಪಾಪಿ ಆಂಟಿಅವ್ರು.
ಹ್ಮ್ ಅವ್ರ ಆ ಕಡೆ ಹೋದ್ರು ನಾನ್ ಸುಮ್ನೆ ಆಂಟಿಗೆ ಹೇಳಿ ಮಲಗ್ ಬಿಟ್ಟೆ ಪಾಪಿ ಆಂಟಿರು ಹೋದ್ಮೇಲೆ. ಈಕಿ ಚೈತ್ರ ಐಬ್ರೊ ಮಾಡ್ಸ್ಕೊ ಬರಕ್ ಹೋಗನಕ್ಕ ಅಂದ್ಲು ಅದಕ್ಕೆ. ಹು ಅಂತ ರೆಡಿ ಆಗಿ ಮಕ್ಕೊಂಡೆ ರೆಡಿಯಗಿ ಕುೂತ್ಕೊಂಡೆ ಕಾಲು ನೋವು. ಜೋರ ಆಗ್ಬಿಡ್ತು ಅದಕ್ಕೆ ಬೇಡ ಬಿಡವ ನಾಳೆ. ಆಗೇ ಹೋದ್ರತ ಅಂದೇಳಿ ಸುಮ್ ಡ್ರೆಸ್ ಬೀಚ್ ಮಕ್ಕಂಡೇ ನೋಡು.
ಟ್ಯಾಬ್ಲೆಟ್ಸ್ ಏನು ತೊಗೊಂಡಿಲ್ಲ ಅದಕ್ಕೆ ನೀನು ಇನ್ನು.
ತಗೊಂಡಿನಿ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡಾಗ ಕಡಿಮಿ ಆಗಿತ್ತು. ಅಂತಂದ್ರೆ ಅವತ್ತು ಇವ್ರ ಮಾತುಕತೆೆಗೆ ಬಂದಿದ್ರಲ್ಲ ಅವಾಗ ಜಾಸ್ತಿ ನಿಂತ್. ಅಡಗೆ ಮಾಡಿದ್ದೆ ಅವತ್ತ ಕಾಲು ನೋವು ಜಾಸ್ತಿ ಆಗಿತ್ತು ಅವತ್ತು ಹೋಗಿ ತೋರ್ರಿಸಿದ್ದೆ. ಅವರು ಮಾತ್ರೆ ಕೊಟ್ಟಿದ್ರು ಆ ಮಾತ್ರೆ ತಗೊಂಡಾಗ ಕಡಿಮೆ ಆಗಿತ್ತು. ತ್ತು ಕಡಿಮೆ ಆಗಿತ್ತು ಅನ್ನೋಕ್ಕೇನು ಅವತಿಂದ ಜಾಸ್ತಿ ಕೆಲ್ಸ ಏನ ಆಗಿರ್ಲಿಲ್ಲ. ಹ್ಮ್ ಮತ್ತೆ ನಿನ್ನೆಯಿಂದ ಓಡಾಟ ಸ್ವಲ್ಪ ಜಾಸ್ತಿ ಆಯ್ತಲ್ಲಾ..
ಬಿಸಿನೀರು, ಉಪ್ಪನೀರ ಕಾಲಿಡ ಅಂದರ್ಲ.
ಹ್ಮ್ ಹ್ಮ್ ಅದು ಮಾಡ್ಬೇಕು ಈಗ ನೆನ್ನೆ ಮೊನ್ನೆ ಮಾಡಿಲ್ಲ ಅದನ್ನ..
ಮಾಡ್ಕೊ ಮತ್ತ.
ಹ್ಮ್
ಈಗ ನೋಡ ಇಕಿದು ನಿನ್ನೆ ರಿಪೋರ್ಟ್ ಬಂದ ಕರ್ಕೊಂಡ ಹೋಗಿದ್ದೆ ಸಾಯಂಕಾಲ ನಾವು. ಬರೊಷ್ಟತಿಗೆ ಹೋಗಿದ್ರು. ರಾತ್ರಿ ನಾನು ಗುಡಿಗೆ ಹೋಗೋವಾಗ ಬಂದ್ರು. ಬಂದ್ರು ಬಂದ ಇಲ್ಲೇ ನಿತ್ಕೊಂಡಿದ್ವಿ ನಾನು ಶಶಿ ಎಲ್ಲಾ. ಲಕ್ಷ್ಮಿ ಎಲ್ಲಾ ಹೋಗಕ ಅಂತ ನಿಂತ್ಕೊಂಡಿದ್ವಿ ಅವರು ಬಂದ್ರ ನಿತ್ಕಂಡೆ ನಿತ್ಕಂಡ ಏನ ಆತು ಅಂದೆ. ಏನಿಲ್ಲ ಹ್ಮ ಬೋನ್ಸ್ ಎಲ್ಲಾ ಬಿಟ್ಟು. ಬಿರಕ್ ಬಿಟ್ಬಿಟ್ಟಾವಂತ ಬೋನ್ಸ್ ಎಲ್ಲ.
ಹೂ
ಬಿರಕ್ ಬಿಟ್ಬಿಟ್ಟಾವಂತ. ಅಕ್ಕ ಅವ್ರ ಏನಂತಾರ ಇಲ್ಲಿ ಮಣಕಾಲ ಸೊಟ್ಟ ಆಗೇತೈತ, ಮುಂದ್ ಪಾದ ಸೊಟ್ಟ ಆಗ್ಯವಂತ.
ಯಾಕ್ ಹೇಳೋದ ಹಂಗ ಆಾಗಿರೋದು
ಅಲ್ಲ ಕೇಳಿಲ್ಲೆ ಅದು ಹಂಗ್ ಅದ ಆಗಿರೋದಕ್ ಅಕ್ಕಿಗಲ್ಲ ಹಾರ್ಟಿಕ್ ಪ್ರಾಬ್ಲಮ್ ಆಗೇತ್ಂತ ಅದಕ್ ಅವ್ರ ಏನ್ ಹೇಳಕ ರ್ ಡಾಕ್ಟರ್ ಈಗ ನೀ ಹಾರ್ಟಿನ ಗುಳಗಿ ಬಿಟ್ಟಬಿಡು
ಹೂ
ಇವನೇ ತಗಂತ ಹೋಗು ಒಂದ್ ಎರಡ್ ತಿಂಗ್ಗಳ ಆದ್ಮೇಲೆ ಎಕ್ಸ್್ರೇ ಮಾಡ್ತೇನಿ ಅಂತ ಅವ್ರು ಹೇಳ್ತಾರ ನಾನು ಬಿಡಬೇಡ ಆದ್ರ ಜೊತೆಗೆ ಅವ್ನು ತಗ ಅಂತಾರ ಅಂತ ಅವ್ರು ಆದ್ರೆ ಎರಡುೂ ತಗೊಂಡ್ ಏನಾರ ಅದ್ರಂತಿಕಿ ಹೆದರಿಕಿ ಫುಲ್ಲು ಒಂದ್ ಪಾತ್ರೆ ಕೆ ಒಂದ್ ಪಾತ್ರಿ ಫುಲ್ಲ ಕಾಳು ಕುದಿಸಕೊಬೇಕಂತ
ಹೂ
ಬೆಳಿಗ್ಗೆ ಎದ್ದು ಅದನ್ನ ತಿನ್ಬೇಕು ಅದನ್ ಒಂದ್ ಬೌಲ್ ಅದನ್ನ ತಿಂದ ಆದ್ಮೇಲೆ ನೀನ್ ಏನಾರ ಅರ್ಧ ರೊಟ್ಟಿ ಅರ್ಧ ಚಪಾತಿ ಇಷ್ಟ ಉಪ್ಪಿಟ್ಟು
ಹೂ ದಯಟ್ಟು
ಡಯೆಟ್ ಆ ಒಟ್ ಕಾಲು ಕಡ ಸೊಪ್ಪು ಸದಿನ ಜಾಸ್ತಿ ತಿನ್ಬೇಕು ಹಣ್ಣು ಹಂಪ್ಲು ಸೊಪ್ಪು ಅದು ಆಮೇಲೆ ಎ ಎಗ್ ಮಾತ್ರ ಕಂಪಲ್ಸರಿ ತಿನ್ಬೇಕಂತಕ ಎಗ್ ಎಗ್ ಮಾತ್ರ ಕಂಪಲ್ಸರಿ ತಿಂದ್ರಿ ಡೇಲಿ ಆಮೇಲೆ ಇದನ್ನ ಮಾತ್ರ ಇದು ಏನ ಬೀಟ. ಬೀಟ್ರೂಟ್, ಸೌತೆ ಕಾಯಿ, ಕ್ಯಾರೆಟು, ಇಂಥವೆಲ್ಲಾ ಹಸಿವ ತಿನ್ರಿ. ಜಾಸ್ತಿ ಅಂತ ಹೇಳಾರಂತ ಎಲ್ಲಾ ಒಂದು ಎಲ್ಲಾ ನೋಡಿದ್ರಂತ ನೋಡ ಅವ್ರು ಎಲ್ಲಾ ಟೆಸ್ಟ್ ಮಾಡಿ ಪ್ಯಾಂಟ್ ಎಲ್ಲ ಎತ್ತಿ ಕಾಾಲ ಹೆಂಗದವು ಏನು ಎತ್ತ ಎಲ್ಲಾ ನೋಡಿದ್ರಂತ ನೋಡ ಇದ್ರಂದ ನಿಮಗ್ ಹಿಂಗ ಆಗೇತಿ ಅಂತಾರ ಅವ್ರು ನಾನ್ ಅದ್ಕ ಏನಂದೆ ಲಂಡನ್ಗೆ ಕಳಸ್ರಿ ರಿಪೋರ್ಟ್ನ ನೋಡ್ರಿ ಯಳ್ತರ ಅವರು ಅಂತಂದೆ ನಾನು ಮತ್ತತ್ ಈ ಗೂಳಗಿ ಆಗೂಳಗಿ ಇದನ್ ತೊಗೊೋದ್ ಬಿಟ್ಟು ಈಗ ನಾಳೆ ಅಲ್ಲಿ ಏನಾರೋ ಪ್ರಾಬ್ಲಮ್ ಅಂದ್ರ ನಿಮಗ್ ಯಾರಾರಿ ತಗೊಂಡಿದ್ರ ಅಂತ ಡಾಕ್ಟರ್ ಅನ್ಬಾರ್ದು ಇವ್ರು ನೋಡಿದ್ರಿ ಇ ಬೋನ್ಸ್ ಹಿಂಗ ಇರೋದಕ್ಕನೇ ನಿಮ್ಗೆ ಹಿಂಗ್ ಆಗೇತಿ ಅಂತ ಇವ್ರ ಅಂತಾರೆ
ಹೂ ಅಲ್ಲ ನಾನು ಹೇಳದು ವರ್ಷ ಕ್ಷನ್ ಗಟ್ಲೆ ಒಂದೊಂದ್ ವರ್ಷ ಅನ್ನ ತಿನ್ನಲ್ಲ ಆರ ಆರ್ ತಿಂಗಳು ಅನ್ನ ತಿನ್ನಲ್ಲ ಅಂದ್ರೆ ನಾವು ಹುಟ್ಟಿರೋದೇ ಅನ್ನ ತಿನ್ನಕೆ ಜೀವ ಹೂ
ಏನನವ ಇವ ಹಳ ಹಕತ್ತಿದ್ಲು ನಿನ್ನೆ
ಸಿಗ್ಬೇಕು ಕೋ
ಹಾ ನಾನ್ ನಂದೆ ಇವ ಮತ್ ನಿಮ್ಮ ಅಪ್ಪ ಅಮ್ಮಂದ ಹೆರಿಡೇಟ್ರಿ ಅಂದ್ರ ಅಹ ಬೋನ್ಸ್ ಮೊದ್ಲಿಂದನೂ ಗಟ್ಟಿ ಇಲ್ಲ ಅಂದ್ರ ನಿಮ್ ಅಪ್ಪ ಅಮ್ಮ ಸಂಬಂಧದಾಗ ಮದ್ವೇ ಆಗಿತ್ತಾನ ಅಂದೆ ಹ್ಮ ಸಂಬಂಧನ ಅಂತ ಅಂದ್ಲು. ಮತ್ ಹಂಗಾಗೆ ದೇವರಾಜನ್ ಬೋನ್ಸು ಗಟ್ಟಿ ಇಲ್ಲ.
ಅವಂಗು ಬೋನ್ಸ್ ಗಟ್ಟಿ ಇಲ್ಲ.
ಹ್ಮ್
ಹಿಂಗ ಅಕ್ಕ್ ನೋಡ್ ಪಜಿತೀವು ಮ್ಯಲ್ ನೋಡಕ್ ಚೆನ್ನಾಗಿರ್ತೇವಿ ಒಳಗ್ ಏನೇನ್ ಇರ್ತಾವೋ ಹೇಳಕ್ ಬರೋದಿಲ್ಲ. ವಾ ಅಳಾಗ ಕತ್ ಬಿಟ್ಲು ಅಳ್ಬೇಡ ಮತ್ತ ಆಗಿದ್ದ ಅಗೇತಿ ಏನು ಮಾಡಕ್ ಆಗಲಿಗ ನೀನು ದ್ಯೆರ್ಯವಾಗಿ ಅವ್ರು ಏನೇನ್ ಹೇಳ್ಯಾರ ಅದನ್ನ ತಿನ್ಕೊಂಡು ಮಾಡ್ಕೊಂಡು
ಏ ಇದಕ್ಕೆ ಏನ್ ಗೊತ್ತೇನೆ ಜಾಸ್ತಿ ಮೊಳಕೆ ಕಟ್ಟಿರೋ ಕಾಳುಗಳೇ ಬೋನ್ ಸಿಕ್ಸ್ ಸ್ಟ್ರೆಂತ ಅಂದ್ರೆ
ಆಮೇಲೆ ರಾಗಿ ಕಟ್ಟಿದ್ದು ಮೊಳಕೆ ಬರೆಸಿ ಅದನ್ನ ಹಿಟ್ಟು
ಜೀನಿ ಕುಡಿಯನ್ನೇ ಜೀನಿ ಕುಡಿಯನ್ನು ಜೀನಿ ಕುಡಿಯನ್ನು ಜೀನಿ ಸಾವಿರದ ಇನ್ನೂರು ರು ಅಪ್ಪ ಡಬ್ಬಾ
ಹ್ಮ್
ಮಾಡ್ಕೊಂಡ್ ಕುಡಿಯಲ್ಲಿ ಎಂತಂತಂದ ಖರ್ಚು ಮಾಡ್ತಾರೆ.
ಹ್ಮ ಏನ್ ಕುಡಿತಾರ ತಂದ್ರ ಕುಡಿಬೇಕಾ ನೀಟಾಗಿ ಮಾಡ್ಕೊಂಡ್ ಅವ ಏನ್ ಕೊಡ್ಸಾಕ್ ಎಲ್ಲದಕ್ಕೂ ರೆಡಿ ಅದಾನೆ
ಹ್ಮ ಹ್ಮ್
ಅವರು ತಂದಿದ್ದನ್ನ ಉಪಯೋಗ ತಗೋಬೇಕ ಅದನ ಈಗ ಇನ್ನು ಎಷ್ಟ್ ಸಾವಿರ ರೂಪಾಯಿ ಇದು ಟ್ಯಾಬ್ಲೆಟ್ಸ್ ಅದಾವ ಏನ ಅವರು ಈಗ ಹಾರ್ಟಿನ್ ಟ್ಯಾಬ್ಲೆಟ್ಸ್ ಕೊಟ್ಟವ್ರು.
ನೋಡು.
ಇನ್ನು ಮುಂದಿನ ತಿಂಗಳು ಮಟನು ಟ್ಯಾಬ್ಲೆಟ್ಸ್ ಅದಾವು.
ಹ್ಮ್ ಹ್ಮ್ ಅಲ್ಲ ನಿನ್ನೆ ಮಂಜುಳಾಂಟಿ ಏನಂದ್ರು ಗೊತ್ತ? ನೋಡಪ್ಪಾ ನಮ್ ದೇವೇಂದ್ರಣ್ಣಗು ಹಿಗೆ ಆಗೇತಿ ನಮ ದೇವೇಂದ್ರಣ್ಣಗ ಏನ ಇಲ್ಲ ಬಿಡು ಕೊಯ ಇಲ್ನ ಕೊಸಿಲ್ಲ ಎಲ್ಲಾನೂ ಮೀರ್ಬೇಕು ದಾಟ್ಕೊಂಡ್ ಹೋಗ್ಬೇಕು. ಹ್ಮ್ ಯಾವದಕ್ಕೂ ಎದೆ ಗುಂದ್ಬಾರ್ದು ಅಂತ ಶಶಿ ಅಣ್ಣನ ಹತ್ರ ಹೇಳ್ತಾ ಇದ್ರು ಅಂದ್ರೆ ಅವರು ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡಿದ್ರು ಒತ್ತೊತ್ತಿಗೆ
ಹೌದೌದು
ಇವ್ರ ತರ ಉಪವಾಸ ಮಾಡಿಲ್ಲ ಅವ್ರು.
ಹೌದೌದು ಆಮೇಲೆ ಗಂಡು ಮಕ್ಳವರು ಹೊರಗಟ್ಟ ಅಡಾಡೋರು ಹೊಲ್ದಾಗ ಕೆಲಸ ಮಾಡೋರು ಮತ್ತ ಅಂತವೆಲ್ಲ ಮಾಡ್ಕೊಂಡ್ ಕುತ್ರ ಆಕೈತೆೇನ ಅವ್ರಿಗೆ ಅವನ್ಡೆಯೋದಿಲ್ಲ ಅವ್ರಿಗೆಲ್ಲ ಇಪ್ಪತ್ ನಾಕು ತಾಸು ಹೊಲ್ದಾಗ ಇರೋರ ಅವರು ಅಂತವರು ಉಪವಾಸ ಒಪ್ಪತ್ತು ಮಾಡಿದ್ರ ನಡಿಬೇಕಲ್ಲ ಮತ್ತ ಹೊರಗ್ ಬರ್ತತ ಅಂದ್ರೆ ಅವ್ರ ಗಡಿ ಓಡ್ ಕಕೊಂಡ್ ಹೋಗ್ಬೇಕ್ ಮಾಡ್ಬೇಕಕ್ ಮತ್ ಮಗ ಒಂದ್ ಕಡೆ ಓದಾಕ್ ಅದನೆ ಯಾರ್ ಮಾಡ್ಬೇಕ್ ಮತ್ತೆ
ಹೌದು
ಮತ್ತ ಹಂಗಾಗಿ ಅವರು ಗಟ್ಟಿಗದಾರ ಆದ್ರೂ ಅವ್ರಿಗೆ ಅಂಜೋಗ್ರಫಿ ಮಾಡ್ದಾಗ ಅವ್ರಿಗೂ ಬಾಳ ತ್ರಾಸ ಆಗಿತ್ತ ಅಂತ ಆದ್ರರು ಮತ್ತೇನಿಲ್ಲ ಎದ್ ಅಡ್ಡ್ಯಾಡಕತಾರ ಅಂತ ಅಂದ್ರ ಅವ್ರು
ಆದ್ರೆ ನಾನ್ ಹೇಳದು ಒಂದೇ ಒಂದು ಉಪವಾಸ ಮಾಡದ್ರಿಂದ ದೇವ್ರು ವಲಿಯಲ್ಲ ಅವ್ರು ಅವ್ರ ದೇಹನ ದಂಡಿಸಿ ಅವ್ರಗ್ ಅವರೇ ಪನಿಶ್ಮೆಂಟ್ ಮಾಡ್ಕೊಂಡ
ಅಷ್ಟ ನಾವೇನು ಹೇಳಕ್ಕಾಗಲ್ಲವ ಇನ್ ನಾವ್ ಏನ್ ಹೇಳ್ತಿದ್ದೆ ಏನ್ ಮಾಡ್ತಿದ್ದೆ ಅವ್ರ. ಅವ್ರಿಗೆ ತಿಳಿಬೇಕದು ಅವ್ರಿಗೆ.
ನಾನು ಮಾಡ್ತಾ ಇದ್ನಪ್ಪ ಗುರುವಾರ ಗುರುವಾರ ಅನ್ನ ತಿಂತ ಇರ್ಲಿಲ್ಲ ಅನ್ನ ತಿಂತಾ ಇರ್ಲಿಲ್ಲ ಅಂತ ನಾನು. ವಾರಕ್ ಒಂದೇ ದಿವ್ಸ ನಾನ್ ಅದುನ್ ಮಾಡ್ತಾ ಇದಿದ್ದು ಆದ್ರೆ ನನ್ ಗೊದಿದ್ದು. ರವೆೇದು ಏನಾರು ತಿಂತ ಇದ್ದೆ ಹ್ಮ್. ತರ ನಿರಾರ ಎಲ್ಲಾ ಮಾಡ್ತಾ ಇರ್ಲಿಲ್ಲ.
ಹಾ ಹಾ
ಹ್ಮ
ಅದನ್ನ ಇವರು ಹಿಂಗ ಮಾಡ್ಕೊಂಡ್ ಪಾಠನವ ಇವ.
ಹ್ಮ್ ಇವಾಗ ಕೈಕಾಲಲ್ ಶಕ್ತಿ ಇರ್ತವೆ ಗೊತ್ತಾಗಲ್ಲ.
ಹೌದೌದು. ಶಕ್ತಿ ಅನ್ನಕ್ ಏನ್ ಈಗೆಲ್ಲಾ ಎಲ್ಲಾ ಕುಂದ ಹೋಗೇತಿ ಈಗ ಶಕ್ತಿಯಕಿಗೆ.
ಹ್ಮ್
ಇಷ್ಟ್ ಅಡ್ಡ್ಯಾಡಿದ್ರ ಆಗೋದಿಲ್ಲ. ಆಮೇಲೆ ಹಗ್ಲೆಲ್ಲೇ ಬೀಳ್ತಿದ್ರಲ್ಲ ಅದ ಕಾರಣ ಅಂತ ಅವ್ರರು ಬೋನ್ಸ್ ವೀಕ್ ಇರೋದಕ್ಕ ಹಂಗ್ ಬೀಳ್ತಿದ್ರಂತ.
ಯಾರು ಹ್ಮ್.
ಆಕೆ ಬೀಳ್ತಿದ್ಲು ಹಗ್ಲೆಲ್ಲೇ ಮನ್ಯಾಗ. ಒಂದ್ ನೀರು ಇದನ್ನ ಇದ್ರನು ಜರದ್ ಬಿಳತಿದ್ಲು. ಹಿಂಗ ಬೀಳ್ತಿದ್ಲ ಅವಾಗ ಮತ್ತ ಇದಕ ಕಾರಣ ಅಂತಂದ್ರ ಅವ್ರು.
ಹ್ಮ್ ಹ್ಮ್ ಹ್ಮ್
ಹ್ಮ್ ಇದುಕ್ಕ.
ಹ್ಮ್ ನಾನು ನಡಿಯವಾಗ ಬಿಳ್ತೀನಿ ಒನ್ಒನ್ಸತಿ.
ಹೌದಾ.
ಹ್ಮ್
ಮತ್ ನಿಂಗೂ ಬೋನ್ಸ್ ಇದು ಅದವ.
ಹೇಳೇನಲ್ಲ ನನ್ ಬೋನ್ಸ್ ಸೌದವು ನನ್ನವು ಅಂತ.
ಹ್ಮ್ ಅಂದ್ರ ಹೇಳ್ದ ಹಿಂಗ ಆಗೇತಂತ್ ನೋಡ ಆಕಿದು.
ಒಂದ ಅವಾಗ ಒಮ್ಮೆ ಹಿಂದಕ್ಕ ಒಮ್ಮೆ ಕುತ್ಗಿ ಬಾಳ ನೋವಾಗಬಿಟ್ಟಿತ್ತು ಚೇತನ್ ಕರ್ಕೊಂಡ್ ಹೋಗಿದ್ದ ಅಂದ ಇದಕ್ಕೆ. ಕುತ್ ಕೆಲೂ ಬೋನ್ ಸೌದಾವೇ ಅಂತ ಅಂದಿದ್ದಕ್ಕೆ ಆಂಟಿ ಅವಾಗ ಆಶ್ಚ್ಯಪಟ್ಟಿದ್ರು ಈ ವಯಸಿಗೆ ಮೂಳೆ ಸವ್ಯದು ಅಂದ್ರೆ ಏನ ಅದು ಅಂತ. ತಂದು.
ಹ್ಮ್ ಮತ್ತೆ.
ಹ್ಮ್
ಏ ಹೆಚ್ಚಿಂದ ಬಂದೈತ್ ಬಿಡಿ ಈಗ ಕತಿ ಹೆಚ್ಚಿಂದ.
ಮತ್ತ.
ಏನ್ ಮಾಡೋದು ಏನ್ ಬಿಡ ಬಾ ಬೇಜಾರ್ ಮಾಡ್ಕೊಂಡ್ಲ ಬೇಜಾರ್ ಮಾಡ್ಕೋಬೇಡ ಈಗ ಆಗಿದ್ದಾ ಆಗಿ ಹೋಗೇತಿ ಈಗ. ಮತ್ ನಮಗ್ ಬರದ ಇನ್ಯಾರಿಗ್ ಬರ್ತೈತಿ ನೀನು ಮನಸ್ಸು ದೃಢವಾಗಿ ಇಟ್ಟುಕೊಂಡು ನನ್ಗ ಏನು ಆಗಿಲ್ಲ ಅಂತ. ತಂದು ಅವ್ರ ಏನೇನ್ ಹೇಳ್ಯಾರ ಎಲ್ಲಾ ತಿನ್ ಹ ವಿಲ್ ಪವರ್ ಬೇಕು ನೀನು ಧೈರ್ಯವಾಗಿರ್ಬೇಕು. ನೀನ್ ಧೈರ್ಯವಾಗಿದ್ದು ಅವ್ರು ಏನೇನ್ ಹೇಳ್ಯಾರ ಎಲ್ಲಾ ತಿಂದು ಮಾಡಿ. ಟ್ಯಾಬ್ಲೆಟ್ಸು ಟೈಮ್ ಟೈಮಿಗೆ ತಗೋ ಹನ್ನೆರಡು ಒಂದು ಎರಡು ನಾಕು ಗಂಟೆ ಮಾಡಬೇಡ ಅಂತ ಹೇಳೇನೀ ನೋಡಿ ನೆನ್ನೆ.
ಹೌದು ಹ್ಮ್. ಹ್ಮ್
ಹ ಆ ಎಕ್ಸಸೈಸ್ ಮಾಡಂದಾರಂತೆ ಈಗ ಅಕಿಗುನು.
ಹ್ಮ್
ಎಕ್ಸಸೈಸ್ ವಾಕ್ ವಾಕು ಮಾಡಂದಾರ ಎಕ್ಸಸೈಜ ಮಾಡಂದಾರ ಹಂಗಾರ ಮನ್ಯಾಗ ಬೆಳಗ್ಗೆ ಎದ ತಕ್ಷಣ. ಎಕ್ಸರ್ಸೈಸ್ ಮಾಡು ಸಾಯಂಕಾಲ ಇಲ್ಲ ಮನಿ ಹತ್ರ ಒಂದ ನಾಲ್ಕ ಎಜ್ಜಿ ವಾಕ್ ಮಾಡು ಅಂತ ಹೇಳೇನಿ. ದೂರ ದೂರ ಹೋಗ್ಬೇಡ ಅಂತಾನೂ ಹೇಳೆ.
ಹ್ಮ್
ಇನ್ನೇನ್ ಹೇಳ್ಬೇಕು.
ಹೌದು ಹ್ಮ್.
ಅದ ಏ.
ಯಾವ್ದಾದ್ರು ಆಗ್ಲಿ ಉಂಡು ತಿಂದು ನೀವು ಅನ್ನ ರೊಟ್ಟಿನೇ ಉಣ್ಬೇಕಂತ ಏನಿಲ್ಲ. ಕಾಳಗಳು ತಿನ್ಬಹದು ಹಣ್ಣು ಹಂಪ್ಲು ತಿನ್ಬಹದು. ಆಮೇಲೆ ಸೊಪ್ಪುಗಳು ಬರ್ತಾವಲ್ಲ.
ಹೌದು.
ಸೊಪ್ಪ ದಾಳಸ್ಕೊಂಡ್ ಊಟ ಮಾಡ್ಬಹದು.
ಅದ್ನ ಪಾಲಾಕ್ ಬಾಳ ತಗ ಅಂತ ಹೇಳ್ಯಾರ ತ ಪಾಲಕ್ ಸೊಪ್ಪ ಆ ಆಮೇಲೆ ಬೀಟ್ ಟ್ವೆಲ್ ಕಮ್ಮಿ ಆಗತ್ಂತ ಕೊಲೆಸ್ಟ್ರಾಲ್ ಐತಂತ. ಎಲ್ಲಾ ಹೊರಕ್ ಬೀಳ್ತಾವ್ ನೋಡಿ ಏನಾರು ಒಂದ್ ಬಂದ್ರ.
ಒಂದ್ ಬಂ ಅಂದ್ರೆ ಎಲ್ಲಾನು.
ಹ ಮನುಷ್ಯಂದ ಎಲ್ಲಾ ಹೊರಗಬೋತಿ ಈಗ ಸಹಜವಾಗಿ ಎಲ್ಲಾರ ಮಯ್ಯಾಗು ಇರ್ತೈತಿ ಒಂದ್ ಎನಾರ ಕಾಣ ಕೊಂತಂದ್ರೆ ಎಲ್ಲಾ ಹೊರಗ್ ಬೀಳ್ಕೋತ ಬರ್ತಾವ. ಎಲ್ಲಾ ಹೊರಗ್ ಬೆಳ್ಕೊ ಸರಿನವ ಜಂಕ್ ಫುಡ್ ತಿನ್ಬಾರ್ದು ಆಮೇಲೆ ಈಕಿ ಎಲ್ಲಾ ಬಿಟ್ಟ ಬಿಟ್ಲ. ರೈಸ್ ಬಿಟ್ಲು ಎಗ್ ತಿಂತಿದ್ಲು ಎಗ್ ಬಿಟ್ ಮತ್ ಎಲ್ಲಿಂದ ಹೋಗ್ಬೇಕ್ ಅದು ವಿಟಮಿನ್ ಕ್ಯಾಲ್ಸಿಯಂ ಎಲ್ಲಿ ಎಲ್ಲಿಂದ ಹೋಗ್ಬೇಕು.
ಹೌದು ಹ್ಮ್.
ಏನನ.
ಏನು ಹ್ಮ್ ಕಲ್ತ್ ಬಿಡ್ತೀನಿ ನಾನದ್ರ ಬದ್ಲು. ಹಣುಗಳು ತಿಂತೀನಿ ಮೊಳಕ ಕಟ್ಟ್ರ ಕಾಳ್ ತಿಂತೀನಿ ನನಗ್ ಒಗ್ಗೋದಿಲ್ಲ ಬಿಡು.
ಹ್ಮ್ ಈ ಈಗ ಕಂಪಲ್ಸರಿ ಎಗ್ ತಿನ್ಲೇಬೇಕಂತ ಹೇಳ್ಯಾರಂತ ನೋಡಿಗ್. ಹ್ಮ್ ಕಂಪಲ್ಸರಿ ತಿನ್ಲೇಬೇಕು ತಿನ್
ಪ್ಪಲ್ಲ ಒಂದೊಂದು ಇದು ಪೇರ್ಲೆಕಾಯಿ ಇಂತ ತಿನ್ಕೊಂತ ಬಂದ ಬಂದ್ರೆ ಯಾವ್ದ ಬೇಡ.
ಏನನವಾ ಬಾರಿ.
ನೇರಳೇನು ಶುಗರು ಬಿ ಪಿ ಎಲ್ಲ ನಾರ್ಮಲ್ ಐತಂತ.
ಅದನ್ನ ಏನು ಕೇಳಲಿಲ್ಲ ನಾನು ಒಟ್ ಇದು ಮಾತ್ರ ಹಿಂಗ ಆಗೇತಿ
ಶುಗರ್ ಬಿ ಪಿ ಟೆಸ್ಟ್ ಮಾಡಸ್ರೀ.
ಮತ್ತ ಈಗ ಬ್ಲಡ್ ಟೆಸ್ಟ್ ಮಾಡಸರ್ತಲ್ಲ ಎಲ್ಲ ಅದ್ರಗ ಬರ್ತತೆಲ್ಲ.
ಹ್ಮ್
ಬಿಪಿ ಅವಾಗ ಜಾಸ್ತಿನ ಐತ್ತಲ್ಲ ಆಟೈಮ್ ನಗ. ಅದಾಗ ಬಿ ಪಿ ಸಿಕ್ಕಾಪಟ್ಟೇನ ಇತ್ತು. ಅದು ಟೆನ್ಷನ್ಗ ಆತು ಏನೋ ಗೊತ್ತಿಲ್ಲ ಮತ್ ಆಮೇಲೆ ಮತ್ ಈಗೂ ಚ ಅವ ಅವ ಕಾಯಮ್ ಇಟ್ಟ ತಾರೀಖ ಚಕ್ಕಪ್ಪು ಅವ್ರು ಯಾವಾಗ.
ನಮ್ಮ ಋತು ಈ ವಯಸ್ಸಿಗೆ ಲೋ ಬಿಪಿ ಐತ್ ನೋಡು.
ಅಲ್ಲ ಮತ್ ಎಲ್ಲಾರ್ಗು ಇರೋದನ್ನ ಮತ್ ಅದು. ಟೆನ್ಷನ್ಗೆ ವಿಲೋ ವೀಕ್ನೆಸ್ಗೆ ಹಾ ವಿ ವಿ
ಕನೆ ಬಿ ಪಿ ಲೋ ಆಗ್ತಾ ಐತವ್ಳಿಗೆ.
ವೀಕ್ನೆಸ್ಗೆ ಹಂಗ್ ಆಕೋತ ಬಂದ್ಬಿಡ್ತೈತ್ ಅದು. ಫುಲ್ ವೀಕ್ನೆಸ್ ಹಾಕಾರಲ್ಲ ಹಂಗ ಫುಲ್ ಲೋ ಬಿ ಪಿ ಆಗೋ ದು ಇಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಹೈ ಬಿ ಪಿ ಆಗೋದು.
ಅಂದ್ರೆ ಇವ್ರ್ ಮನೇಲಿ ಅದು ಐತೆ ನಮ್ಮ ಗಂಗುಗೆ ಶೋಭಂಗೆ ಎಲ್ಲಾರ್ಗು ಲೋ ಬಿ ಪಿ ಐತೆ.
ಅದ ಜೀನ್ಸ್ ಮೇಲೆ ಹ ಹೈ ಇದ್ರ ಮೇಲೆ ಹೆರಿಡೇಟರಿ ಮೇಲೆ. ಹ್ಮ್ ಹ್ಮ್ ಹ್ಮ್ ಹ್
ಹ್ಮ್ ಮ್ ತ್ತ
ಅದ ಏನು ಅದ ಅಲ್ಲಿ ಕಳಸ್ರಿ ರಿಪೋರ್ಟು ಅವ್ರು ನೋಡಿ ಹಿಂಗ ಹಂಗ ಅಂದಾರ ಅಂತ ಹೇಳ್ರಿ ಮ ಮಾತಾಡ್ರಿ ಅಂತ ಹೇಳೇನ್ ನಾನ್ ಹ್ಮ ಕಳಸ್ತರಿ ಆಮೇಲೆ ಹಿನ್ ಗ ಇವರು ಹಿಂಗೆ ಅಂದಾರ ಇವ್ರು ಹಿಂಗೆ ಅಂದಾರ ಮತ್ತು ಟ್ಯಾಬ್ಲೆಟ್ಸ್ ಹೆಗೆ ತಗೊಳ್ಳೋದು ಏನು ಎತ್ತ ಇವ್ರು ಹೊಡ್ತುಂಬ ಉಂಡು ಎಲ್ಲಾ ಮಾಡಿದ್ರ ಎಲ್ಲಾ ಟ್ಯಾಬ್ಲೆಟ್ಸ್ ಹೋಗ್ತವು.
ಹ್ಮ್ ಮೂರ್ ಸೇತ್ ನಂಟಿ ಹೇಳ್ಬೇಕ್ ಈಗ
ಹೊಟ್ಟ ತುಂಬಾ ತಿನ್ಲಿಲ್ಲ ಅಂದ್ರೆ ಏನಕತಿ ಹೇಳುದು ಟ್ಯಾಬ್ಲೆಟ್ಸ್ ಸ್ ಸ್ಟ್ರಾಂಗ್ ಇರ್ತವ್ ಇದುವ್ ಏಲ್ಲಾರೂ
ಹೌದು ಹ್ಮ್
ಮತ್ತದು ಹೆಂಗ ಇದ್ ಆಗ್ಬೇಕು.
ಹೌದು ನಿಜ
ಏನ್ ಮಾಡ್ತಾಳ ನವ ಮೇಲ್ ಹೋಗ್ ಬರ್ತೇನಿ ಏನಂತಳ ನೋಡ್ವ.
ಹ್ಮ ಉ ಹ್ಮ್ ಹ್ಮ್ ಆಮೇಲಿಂದ ನಾನು ಫೋನ್ ಹಚ್ಚಿ ಮಾತಾಡ್ತೀನಿ.
ಹಿಂಗ್ ಅಂದೇನಂತ ನೀ ಏನು ಕೇಳಕ್ ಹೋಗ್ಬೇಡ.
ಹೆಂಗದೀರಿ ಅಂತ ನಾರ್ಮಲ್ ಆಗ್ ಮಾ ತಾಡ್ತೀನ್ ಹಿಂಗೆ ನಿನ್ನೆ ಲಕ್ಷ್ಮಿ ಬಾಬಿ ಅಂದು ಮತ್ತು ಕೈಕಾಲ್ ಹರಿಯಕತ್ತ ಅಂದ್ರು ಹೆಂಗದಿರಿ ಅಂತ ಕೇಳ್ತೇನಿ. ಹ್ಮ್ ಹ್ಮ್ ಹ್ಮ್ ಹ್ಮ್ ಸರಿ ಸರಿ. ಹಾ